ಹಲೋ
ಏನ್ ಮಾಡಕತಿ
ಏನ ಇಲ್ಲ ಅಕ್ಕ ಪಾಪಡಿ ತಿನ್ನಾಗತ್ತನಿ.
ಪಾಪಡಿ ತಿನ್ನಕತ್ತತಿ ಎಂತವ ತಿನ್ನಕತ್ತ ಪಾಪಡಿ.
ಇರಿ ಕೇ ಪಾಪಿಡಿ.
ಈರಿಕಾಯಿ ಪಾ ಅಪಡಿ ನನ್ಗನ್ ಬಾಳ ಇಷ್ಟ.
ಹ್ಮ್ -ಬಾ ಕೊಡ್ತೇನಿ.
ಕೊಡಸ ಕಳಸ ಅಲ್ಲಿ ನಿಂತೆ ಊರ್ಲಿಂಗೆ
ಹ್ಮ್ ಕಳಸ್ನ್ ತ ಹ ಪೋನ್ಯಾಗ ಹ್ಮ್ -ಹಾಗೇತಕ್ಕ ನಿಂದಾಯ್ತು.
ಹಾ -ಆಯ್ತ ನೋಡಮ್ಮ ಏನ್ ಮಾಡಿ ಊಟಕ್ಕೆ.
ಈರಿಕಾಯಿ ಪಲ್ಲ ರೊಟ್ಟಿ.
ಹ್ಮ್
ಅನ್ನ ಮಜ್ಜಿಗೆ ಸಾರು.
ಈರಿಕಾಯಿಪ್ಪಲ್ಲ ಈರಿಕಾಯಿಪ್ಪಾಪಡಿ.
ಹ್
ಚಲ ಆಯ್ತ್ ನಡಿ ಹ್ಮ್
ಹ್ಮ್ ಒಬ್ಬಕ್ಯಯ್ಬಿಟ್ಟಿನಕ ಮನ್ಸ್ ಬರ್ತಿಲ್ಲ ಅದಕ್ಕೆ ತರ್ಸನ್ ಚೆನ್ನಾಗತ್ತಿನಿ.
ನಾನು ಒಬ್ಬಕೆ ಇದೀನಿ ಅದ್ಕ ಸುಮ್ ನಿನ್ ಜೊತೆಗಾರ ಮಾತಾಡಿದ್ರಿ. ಅಂತೇಳಿ ಹಚ್ಚಿದೆ ನಂದು ಊಟ ಆಯ್ತು ಇವಾಗ ಡ್ಯೂಟಿಗೆ ಹೋಗಿ ಬಂದೆ.
ಹ್ಮ್ ಹ್ಮ್
ಬಂದ್ ಇವತ್ ಯಾಕ ಬೆಳ್ಳುಳ್ಳಿ ಸಾಂಬಾರ್ ಉಣಂಗ ಆಗಬಿಟ್ಟಿತ್ತು
ಬಳ್ಳಳ್ಳಿ ಸಾರ ಕ್ಕ
ಹ್ಮ ಬಳ್ಳಳ್ಳಿ ಸಾರ್ ಮಾಡ್ಕಂದ ಎರಡ್ ರೊಟ್ಟಿ ಉಂಡಗಸಿ ಕುಂತೀನಿ ನೋಡಿ
ಅದ್ ಹೆಂಗ ಬಳ್ಳಾಳ್ಳಿ ಸಾರ
ನೀವ್ ಮಾಡಲ್ಲ ಅನ್ ಬಳ್ಳಳಿ ಸಾರ್.
ಆದ್ರೆ ನಮ್ ಅವ್ವಾರಾ ಮಾಡ್ತಿದ್ರಕ್ಕ ಅವಾಗ ಇವಾಗ ಬಿಟ್ಟ್ಯಾರ ಮಾಡಲ್ಲ.
ಏ ಭಾರಿ ಆಗ್ತದಾ.
ಹೌದ ಅಕ್ಕ
ಸತ್ ಕಟ್ಟ ಇಷ್ಟ ಇರ್ತದೆ ಈ ನಗಡಿ ಕೆಮ್ಮ ಅಂತದ್ ಏನ ಆಗಿ ಬಾಯಿ ಕೆಟ್ಟಿರ್ತದ ನೋಡು ಆ ಟೈಮ್ನಂಗ್ ಮಾಡ್ಕೊಂಡ್ ಹೊಣ್ಬೇಕು ಮಸ್ತ್ ಆಗ್ತದ ನೋಡ್ ಬಾಯಿ ಎಲ್ಲಾ ಕ್ಲೀನ್ ಅಪ್ ಆಗಿಬಿಡ್ತದ.
ಹ್ಮ್ ಏನ್ ಜಾಸ್ತಿ ಬಳ್ಳೋಳೀ ಹಾಕಿ ಮಾಡ್ತಾರೆ ಏನು
ಏನು ಅದ್ರಾಗ ಬಾಳ ಐಟಮ್ಸ್ ಏನಿಲ್ಲ ಬರಿ ಬಳ್ಳುಳ್ಳಿ ಉಪ್ಪು ಖಾರ ಅರ್ಶಣ ನೀರ್ ಅಷ್ಟೇ ಮತ್ತೇನ್ ಬಾಳ
ಎಣ್ಣಗ್ ಹಾಕತಾರಲ್ಲ
ಹ ಬಳ್ಳಳ್ಳಿ ಒಂದ್ ಎಸನ ಬಳ್ಳಳ್ಳಿ ಅಂದ್ರೆ ಒಂದ ಒಂದ ನೀವು ಹೆಂಗ ಬಳ್ಳಳ್ಳಿ ಹೆಂಗ ಹೇಳ ಒಂದು ಒಂದ್ ಎರಡು ಗಡ್ಡಿ
ಹ್ಮ್ ಎರಡು ಗಡ್ಡೆ ಹ
ಹ ಎರಡು ಗಡ್ಡಿ ಮೀಡಿಯಂ ಸೈಜ್ನು ಎರಡು ಗಡ್ಡಿ ಬಳ್ಳುಳ್ಳಿ ನೀಟಾಗಿ ಸುಲ್ದ ಇಟ್ಕೋಬೇಕಾ ಸುಲ್ದ ಇಟ್ಕೊಂಡು ಒಂದ್ ಸ್ವಲ್ಪ ಎಣ್ಣೆ ಕಾಯಿ ಹಾಕಿಡ್ಬೇಕು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರನನೆ ರುಚಿ ಆಗ್ತದೆ
ಹಾ ಹೌದ
ಹಾ ಒಂದಿಷ್ಟಿ ಎಣ್ಣಿ ಅಂದ್ರೆ ನೀವ ಎಷ್ಟು ಉಣ್ತಿರ್ ಗೊತ್ತಿರ್ತದಲ್ಲಾ ಮನೆಗ್ ಹ ಅಂದ್ರೆ ಸಾಂಬಾರ್ಕ ಎಷ್ಟ ಎಣ್ಣೆ ಹಾಕ್ತಿರಿ ಅಷ್ಟು ಎಣ್ಣೆ ಹಾಕೊಂಡು ಅಂದ್ರೆ ಬಳ್ಳಳ್ಳಿ ಜಜ್ಜ್ ಇಟ್ಟಕೊಂಡಿರ್ಬೇಕು ಅಂದ್ರೆ ಸಣ್ಣಾಗಿ ಕುಟ್ಟಿಟ್ಕೊಬೇಕ
ಹ್ಮ್ ಹ್ಮ್
ಅಂದ್ರೆ ನಾ ಹೆಂಗ್ ಕುಡ್ತೀನಿ ಅಂದ್ರೆ ನೆಲಕ ಹಾಕಿ ಕುಟ್ಟಿದ್ರೆ ಅದ ರಸ ಎಲ್ಲ ಮತ್ ನೆಲಕಿ ಹತ್ತಿ ಬಿಡ್ತದ ಅದಕ್ಕ ಏನ್ ಮಾಡ್ತೀನಿ ಒಂದ್ ಗ್ಲಾಸ್ ನಾಗ ಗ್ಲಾಸ್ನಾಗ ಹಾಕ ಕೊಂಡು ಬೆಲ್ಲವಣಗಿ ಇರ್ತದಲ್ಲ
ಹೌದು
ಹಾ ಬೆಳ್ಳವಣಿಗಿಲಿಂದ ಕುಟ್ಟ ಬಿಡ್ತೀನಿ ಸಣ್ಣಾಗಿ ತಿನ್ಬೇಡಲ್ಲೇ ಸೌಂಡ್ ಬರಕತ್ತ ನಿಂದ್ರ
ಹ ಆಯ್ತು
ಬೆಲನುಗಿಲಿಂದ ಸಣ್ಣಾಗಿ ಕುಟ್ಕೊತೀನಿ ಬಳ್ಳುಳ್ಳಿ ಎಣ್ಣೆ ಕಾಯಿದ್ಮೇಲೆ ಏನು ಬಾಳ ಕಾಸ ಬಾಡ್ದ ಎಣ್ಣಿ ಅಷ್ಟೇ ಲೈಟ್ ಕಾದಿರ್ಬೇಕು ಅಂದ್ರೆ ಬಳೋಳ್ಳಿ ಚಟ್ ಚಟ್ ಅನ್ಬೇಕು ಹಾಕಿದ್ರ ಆ ಟೈಪ್ ಕಾದಿರ್ಬೇಕು
ಹ್ಮ್
ಹಾ ಎಣ್ಣಿ ಕಾಯಿದ ತಕ್ಷಣ ಅದು ಏನ್ ಪೇಸ್ಟ್ ಕುಟ್ಟಿ ಇಟ್ಕೊಂಡಿರ್ತೀವಲ್ಲ
ಹೌದಕ್ಕ
ಹ ಅದನ್ನ ಎಣ್ಣಾಗ ಹಾಕ್ಬೇಕ ಎಣ್ಣ್ಯಾಗ ಹಾಕಿ ಡೈರೆಕ್ಟ್ ಖಾರ ಪುಡಿ ಹಾಕ್ಬಾರ್ದು ಗಾಟ್ ಎದ್ದ್ ಬಿಡ್ತದ ಒ ಒಂದು ಒಂದ ಸಣ್ಣ ಹ ಗ್ಲಾಸ್ ಇಲ್ಲಿ ಒಂದ ಅರ್ಧ ಗ್ಲಾ ನೀರ್ ಹಾಕ್ಬೇಕು ಬೆಳ್ಳಿ ಹಾಕಿದ ತಕ್ಷಣ ಹಿಗೆ ಒಂದ್ಸಲ ಹಿಂಗ ಸ್ಪೂ ಇದ್ರಲ್ಲಿ ಚಮಚಲ್ ಹಿಂಗ ಹಿಂಗ ಆಡಸಿಗೆಸಿಂದ
ಹ್ಮ್ ಹ್ಮ್
ಆಮೇಲೆ ಒಂದ್ ಅರ್ಧ ಗ್ಲಾಸ್ ನೀರ್ ಹಾಕ್ಬೇಕು
ಹಾ
ನೀರ್ ಹಾಕಿ ಅವಾಗ ಖಾರ ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಖಾರ ಒಂದ ಸ್ವಲ್ಪ ಹೆಚ್ಚಿಗೆ ಹಾಕೊಂಡ್ರೆ ಚೆನ್ನಾಗಿರುರ್ತದ ಖಾರ, ಉಪ್ಪು ಅರಿಶಿಣ ಹಾಕ್ಬೇಕು.
ಹ್ಮ್, ಆಕಿಕುದಿಸ್ಬೇಕಾನ
ಭಾಳ ನೀರ್ ಹಾಕಿರಬಾರ್ದ ಫಸ್ಟಿಗೆ ಒಂದ್ ಅರ್ಧ ಗ್ಲಾಸ್ ಅಷ್ಟೇ ಹಾಕ್ಬೇಕು. ಅದು ಬೆಳ್ಳುಳ್ಳಿ ಮತ್ತಖಾರ ಉಪ್ಪು ಎಲ್ಲಾ ನೀಟಾಗಿ ಕುದ್ದು ಎಣ್ಣೆ ಮ್ಯಾಲ ತೇಲ್ತದ.
ಹೌದು,
ಎಣ್ಣೆ ಮ್ಯಾಲ ಬರಕತ್ತದ ಅನ್ನಂಗ ಆಮೇಲೆ ನಮಗ್ ಸಾಂಬಾರ್ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೋಬೇಕು.
ಹ್ಮ್, ಹ್ಮ್, ಹ್ಮ್ ಆಕೆಂದ ಹ ಮತ್ತೆ ಆಮೇಲೆ ಕುದಸ್ಬೇಕಾನ.
ಆಮೇಲೆ ಒಂದು ಹತ್ತು ಹದ್ನೈದು ನಿಮಿಷ ಕುದಿಸಿದ್ರೆ ಸಾಕು ಸ ಲೋ ಫ್ಲೇಮ್ನಾಗ ಇಟ್ಕಿಸಿ ಚೆನ್ನಾಗ ಕುದಿಸ್ಬೇಕ ಮತ್ತ್ ಆಮೇಲೆ ಲಾಸ್ಟ್ ಗಿ ಉಪ್ಪ ಆಗತಿಲ್ಲಾ ಒಂದ್ ಸ್ವಲ್ಪ ಟೇಸ್ಟ್ ನೋಡಿ ಗೆಸಿಂದ ಉಪ್ಪು ಎಷ್ಟು ಬೇಕ ಅಷ್ಟು ಹಾಕೋಬೇಕು. ಫಸ್ಟಿಗಿ ಹಾಕಿರ್ತೀವಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಅದಕ್ ಉಪ್ಪು, ಖಾರ ಬಾಯ್ ತುಂಬಿದ್ರೆ ಚೆನ್ನಾಗಿರತ.
ಹೌದು,
ಹ್ಮ್, ಆಮೇಲೆ ನೀನು ರೊಟ್ಟಿ ಮುರ್ದ ಹಾಕೊಂಡು ಅದ್ರ ಮೇಲೆ ಸಾಂಬಾರ್ ಹಾಕ ಕಂಡು ಉಣ್ಬಹದು ಮಸ್ತ್ ಆಗ್ತದ.
ಹ್ಮ್, ಮತ್ತೆ ಅನ್ನದಾಗನೂ ಚೆನ್ನಾಗ ಆಗುತ್ತ.
ಆಮೇಲೆ ಅನ್ನದಾಗೂನ ಚೆನ್ನಾಗ ಆತದ ಅನ್ನ ನೀಟಾಗಿ ಚೆನ್ನಾಗಿ ಕಲ್ಸ್ಕಂಡ್ ಮೆತ್ತಗ ಆಗೋತರ. ಮಾಡಿ
ಹ್ಮ್,
ಅದನ್ನ ಅನ್ನದಾಗ ಹಾಕೊಂಡು ಉಣ್ಬೋದು ಚೆನ್ನಾಗಿರ್ತದ. ಹ್ಮ್,
ಅಂದ್ರ ಇವ ಬ ತಮ್ಮಾಟಿ ಸಾರ ಉಂಡ್- ಉಂಡ್ ಬ್ಯಾಸ್ರ ಆಗೆದ್ ಇವತ್ ಸಾಯಂಕಾಲ ಅದೇ ಮಾಡತ್ ನೋಡಮ್
ಹ್ಮ್, ಬಳ್ಳೊ ಳ್ಳಿ ಸಾಂಬಾರ್ ಚೆನ್ನಾಗಾತದ.
ಮಾಡಮ್ ನೋಡಮ್
ಮಾ
ಮತ್ತೆ ಅಕ್ಕಾ ಡ್ಯೂಟಿ ಇವಗ್ ಮುಗೀತಾ,
ಮುಗೀತ್ ನೋಡ್ ಅಗಳೇ ಹೋಗಿ ಬಂದೆ.
ಕೃಷಿದ ಮಾಡ್ತಿಲಾ
ಹ್ಮ್, ಕುರಿ ಆಡಿಂದು
ಹ್ಮ್, ಈಗ ಇವತ್ತ ಇತ್ತಲ ಅದು.
ಹ್ಮ್, ಇಲ್ಲ ಅದು ಒಂದ್ ಸ್ವಲ್ಪ ವಾಗಣಗೇರಿ
ಹಾಂ ಹಾಂ ಹಾಂ ಬಸ್ ಅಂ ಬಸ್ ಬಸ್ಸಿಗೊತಿ ಬಸ್ಸಿಗ್ ಬರ್ತಿ ಏನ್ ಸ್ಕೂಟಿಗೋತಿಯಾ
ಸ್ಕೂಟಿ ಕೆಟ್ಟೋಗ್ಬಿಟ್ಟೆದೆವ್ವ
ಅಯ್ಯ ಅವಗೆ ಕೆಟ್ಟದನ್ನುಈಗ
ಕೆಟ್ಟದ ಮಾಡಸ್ಬೇಕ ನೋಡ್
ಎಲ್ಲಾರ್ದು ಕೆಟ್ಟರ ಕೆಟ್ಟದ ಅಂತನೇ ಹೇಳ್ತಾರ ಸ್ಕೂಟಿ
ಅದು ನಾವ್ ಬಾಳ ದಿನ ಆಯ್ತು ಓಡ್ಸಿಲ್ಲ ಚೆನ್ನಾಗೆ ಇತ್ತು ಎಷ್ಟ್ ದಿನ ಆಯ್ತು ಅಂಗೆ ನಿಂದ್ರಿಸಬಿಟ್ಟ--‌ ಟ್ಟಿ ನಲ್ಲಾ ಆಂ ಅದೇ ಕೆ ಅದು ಒಂದ ಸ್ವಲ್ಪ ಬ್ಯಾಟ್ರರಿ ಡೌನ್ ಆಗೆದ ಚಾಲುವಾಗುಲ್ಲಾಗೆದ ಅಷ್ಟೆ ಮತ್ತೇನಿಲ್ಲ.
ಹೌದಾ!
ಹ್ಮ್, ಬ್ಯಾಟ್ರಿ ಚಾರ್ಜಿಂಗ್ ಮಾಡ್ಸಿಗೊಂಡ ಬರ್ಬೇಕು. ನಿಮ್ಮ ಅಣ್ಣಗ್ ಹೋಗ್ ಹೋಗ, ಅನ್ನಕತ್ತೇನಿ ಹೋಗಲ್ಲಾಗ್ಯಾನ್.
ಹ್ಮ್, ನಡಿತದ ನೋಡ್ ನೀ ಹೆಂಗಿದ್ರು ಇದು ಯಾವಾಗ ಹೋಗ್ತಿಯಲ್ಲ ಹ ಅವಸ್ರ ಹೇಳಕ್ ನಡಿತದ.
ಹ್ಮ್, ಸ್ವಲ್ಪ ಮಾಡ್ಸಕಂಬಂದಿಂದ ಅದು ನನ್ ಕಿಕ್ ಹೊಡಕ್ ಆಗಲ್ಲ ಯಾಕಂದ್ರೆ ವಜ್ಜ ಇರ್ತದ ಗಾಡಿ.
ಹೌದು
ಸ್ಟಾರ್ಟರ್ ಬಟನ್ ಇದ್ರೆ ಚಲೋ ಅದು ಬಟನೇ ಚಲೋ ಅಗೊಂದ್ಲು.
ಅದಿನೇ ಕೆಟ್ಟಗಾನ.
ಹ್ಮ್ ಬ್ಯಾಟ್ರಿ ಡೌನ್ ಆಗ್ಯದ ಬಂದ್ ಆಗಬಿಟ್ಟದದು.
ಹ್ಮ್ ಹ್ಮ್ ಹ್ಮ್
ಹಂಗಾಗಿ ಮಾಡಿಸಬೇಕು ಅದು.
ಹ್ಮ್ ಮಾಡ್ಸು. ಮಾಡ್ಸಾನ ಆಮೇಲ್ ನಿನ್ಗ ಈಗ ನೋಡು ಬಸ್ ಏಳಕ್ಕ ಇರಲ್ಲ ಅಲ್ಲಿ.
ಟೈಮಿಗೆಂಗ್ ಇರಲ್ಲ. ಅದಿಕ್ಕೇ.
ಟೈಮ್ ಅದೇ ನೋಡು ಟೈಮ್ ಸರಿಯಾಗಿ ಬಸ್. ಇರಲಲ್ಲ ಮತ್ತೆ ಮಳೆ ಗಾಳಿ ಕೈಯಾಗ ಗಾಡ ಇದ್ರು. ಸಡನ್ಲಿ ಬರಕ್ ನೇಡೀತದ.
ಹ್ಮ್ ಅದ್ರಾಗ ಮಾಡಾನೇ ಮುಚ್ಚಬಿಟ್ಟದ ತಣ್ಣಗ ಐತಿ ಒಂದು.
ಕದ್ ದಬಾಷ್ ಮಳೆನೇ ಬರವಲ್ತ್.
ಸುಮ್ನೆ ಮಾಡ ಮುಚ್ಕಂಡ್ ಒಂದೊಂದ ಹನಿ ಹಿಂಗ್ ಹಿಂಗ್ ಉದಿರ್ತದ ಮತ್ ನಿದಿರ್ತವ. ಇಕಡೆ ಹ್ಮ್ ಬಿಸಿಲು. ಬಿಸಿಲುನಿ ಇಲ್ಲ ಈ ಕಡೆ ಮಳಿನೂ ಬರವಲ್ತು ಹಂಗಾಗಿ.
ಗಾಳಿ ಕಾಲ ಸಾಕಾಯ್ ಬಿಟ್ಟದ ಕಣ್ಣು ಉರಿತ ಅವ ಗಾಳಿ.
ಹ್ಮ
ಎಷ್ಟು ಬೀಸತದ ಅಕ್ಕ ಬರೇ ಗಾಳಿನೆ ಮನ್ಯಾಗ. ಹ್ಮ್ ಅಕ್ಕ ನಮ್ಮಲ್ಲ ತುಪ್ಪ ಹಚ್ಚಿ.
ಪಪ್ಪಾಯ
ಪಪ್ಪಾಯ ಗಿಡ.
ಹಾ ಹಾ ಹಾ.
ಅಗ ಹಚ್ಚ್ಯಾರ ಹಾಲಿಗೆ ಹೋಗ್ಯಾರ ಸದಿಗ್ ಹೋಗ್ಯಾರ ಕಳೆ ಬಂದ ಅಲ್ದಾಗ.
ಅದನ್ ತೆಗಕ್ ಹೋಗ್ಯಾರವಲ್ಲ ಒಂದು ನಾಕ್. ಜನ ಕೂಲಿರಾರ್ನ ಕರ್ಕೊಂಡು.
ಅದು ಎಷ್ಟ್ ದಿನ ಇರ್ತವಪ್ಪಾ ಈಗ ಒಂದ್ಸಲ ಹಚ್ಚಿದ್ರೆ ಎಷ್ಟ್ ದಿನ ಬರ್ತಾವು ಅವು ಗಿಡ.
ಮೂರ್ ಮೂರು ವರ್ಷ ಬರ್ತವ್.
ಮೂರ್ ವರ್ಷ ಆದ್ಮೇಲೆ ಮತ್ತತ್ ಕಿತ್ಬೇಕೇನ ತಗಿಬೇಕೇನ.
ಹ್ಮ್ ಮತ್ತೆ ತೇಗಿಬೇಕು ಮತ್ತೆ ಹೊಸದಾಗಿ ಮಾಡಬೇಕು.
ಹ್ಮ್ ಹ್ಮ್ ಹ್ಮ್ ಹ್ಮ್ ಅಂದ್ರ ಫುಲ್ ಹೊಲದ ತುಂಬಾ ಅವೇ ಸಸಿ ಹಚ್ಚಿರ್ತರಿ.
ಹ್ಮ್ ಅಲ್ನು ಫುಲ್ ಎರಡ್ ಅಕರೆ ಹೊಲ ಐತಕ್ಕ ಅದು ಎರಡ್ ಅಕರೆ ಹೊಲನು ಅದನ್ನೇ ಅಲ್ಲ.
ಇಲ್ಲಿ ಅಷ್ಟು ಪಪ್ಪಾಯ ಮಾರಾಟ ಆಗ್ತಾವ.
ಅಕ್ಕ ಜಗ್ಗೆ ಲಾಭ ಆಯ್ತ ಅಕ್ಕ ಅದ್ರಲಿಂದ ಇವಾಗ ಇವಾಗ ಅದಕ್ಕೆ ಹೋದರ್ಷೆ ನೋಡಕ್ಕ. ಒಂದೊಂದ ಪಪ್ಪಯಾ ಇಪ್ಪತ್ತೈದ್ ರೂಪಾಯ ಒಂದನ ಮಾರ್ಯವಕ್ಕ ಒಬ್ಬೊಬ್ಬರು. ಇಲ್ಲೇ ನಮ್ಮ್ ಅಣ್ಣಾರಕ್ಕ ದೇಹಕ್ಕಲ್ಲ. ಹ್ಮ ಅವರು ಪಪ್ಪಾಯ ಮಾಡಾರ ಎರಡ್ ಅಕ್ರ ಎರಡ್ ಎಕ್ರ ಈಗ ಎರಡ್ ಮೂರ್ ವರ್ಷ ಯತ್ ಮಾಡಕತ್ತತಿ. ನೋಡ್ ಹೋದ ವರ್ಷ ರೇಟ್ ಇತ್ತು ನೋಡಕ್ಕ ಹತ್ ಲಕ್ಷ ಲಾಭ ಮಾಡ್ಕಂದಾರ.
ಹೌದು ಇಲ್ಲಿ ಈ ಕಡೆ ಸೈಡ್ ಯಾರು ಆ ಹಣ್ಣ ಅಷ್ಟು ತಿನ್ನಂಗಿಲ್ಲ ಬೇ ಹೊರಗೆ ಹೊಯ್ಬೇಕಕ್ ನೋಡು.
ಇಲ್ಲಕ್ಕ ಹಂಗ ಬರ್ತಾರ ಅವರು ತಗೋಕ್ಕ.
ಹೌದಾ ಹಿಂಗ. ಅಂದ್ರೆ ನೀವು ಏನ್ ಮಾರ್ಕೆಟಿಗೆ ಹೊಯಿದ್ ಮಾರಂಗಿಲ್ಲ ಮನಿಗೆ ಬಂದ್ ಹೊಯ್ತಾರನ್.
ನೋ ಅಕ್ಕ ಈಗ ನಮ್ ಮಾಲ್ ಬಂದಿರ್ತದ ನೋಡ ಎಸ್ನ್ ಮಾ ಜಾಸ್ತಿ ಪಪ್ಪಯಿ ಆದಗಳ್ ಲಾರಿ ಬರ್ತದ ತಗೊಂದ್ ಹೋಗಕ್ಕ. ಅವ್ರೇ ಒಂದ್ ರೇಟ್ ಮುಗಸೆಂದ್ ರೇಟ್ ಮುಗಸ್ತರ ತಗೊಂದ್ ಹೋತರ.
ಹ್ಮ್ ಹ್ಮ್ ಅಂದ್ರೆ ಟೇಸ್ಟ್ ಚೆನಾಗಿರ್ತವಲ್ಲಾ ಹಣ್ಣ.
ಹೆ ಅಕ್ಕ ಬಾರಿ ಟೇಸ್ಟ್ ಇರ್ತಾವ ಅಂದ್ರ ಜಾಸ್ತಿ ಹೀಟ್ ಅಂತ ಕೇಳ್ತಾರವು.
ಹ ಬಾಳ ಸ್ವೀಟ್ ಇರ್ತಾವ ಹಂಗೆ.
ಎಷ್ಟ ಟೇಸ್ಟ್ ಜಗ್ಬಿ ಸೈಯಿ ಇರ್ತವ ಅಕ್ಕ.
ಹ್ಮ ಜಗ್ಗಿ ಸ್ವೀಟ್ ಇಟ್ಟಿರ್ತಾವ ಮತ್ತ ಅವು ಅಂದ್ರೆ, ಹಿಂಗ ಗರ್ಭಿಣಿ ಹೆಣ್ಮಕ್ಳ ಅವ್ರು ತಿನ್ಬಡದಂತ ಹೇಳ್ತಾರ್ ಬಿಡು.
ಹ್ಮ್ ಈಗಕ್ಕ ಈಗ ನಮ್ಮಂತ ನಮ್ಮಂತರ ನಿಮ್ಮಂತರ ಜಾಸ್ತಿ ತಿನ್ಬ್ಯಾಡದ್ ಅವು.
ಹ ಹೆಣ್ಮಕ್ಳುನು ಜಾಸ್ತಿ ಅಂದ್ರ ಡಿ ಹಿಂಗ ಅಂದ್ರ ಬ್ಲೀಡ್ ಗ್ ಜಾಸ್ತಿ ಹೋಗ್ತದ ಹ್ಮ್ ಹ್ಮ್ಅಂತ ಅಂಥರಾ.
ಅದೇ ನಮ್ಮ ಮನ್ಯಾಗ ತರ್ತಾರ ಅಕ್ಕ ಬೇರೆ ಹೊಲ್ಕ್ ಹೋಗಿದ್ರ ಅಂದ್ರ ಅವಾಗ ತರ್ತಿದ್ರು. ನ ತಿಂತಿದ್ದಿಲ್ಲ.
ಹೌದೌದ ತಿನ್ ತಿನ್ಬ್ಯಾಡ್ರ ಅಂತ ಹೇಳ್ತರ್ ಬಿಡು ಹೆಣ್ಮಕ್ಳಿಗಿ. ಆದ್ರನೂ ಅದ ಒಂದ್ ಏನಪ್ಪ ಮೂಡ್ ನಂಬಿಕೆ ಚಲೋ ತಿನ್ಬೇಕಕ್ಂತ ಅಂತಾರ ಅಷ್ಟೇ.
ಚಲೋ ಅಕ್ಕ ಅದು. ಹಿಮಾಗ್ಲೋಬಿನ್ ಹೇಚ್ಚಿಗಿಗಾಗುತ್ತಾ ಕಣ್ಣಿಗಿ ಒಳ್ಳೆದ್. ಕಾವ್ ತನ್ನದ ಅಷ್ಟ ಒಂದ ಒಂದೇ ಅಲ್ಲ ನೋಡ್ ಉಳ್ಕ ದೇಹಕ್ಕೆ ಎಲ್ಲ ಒಳ್ಳೇದ ಅದ್.
ಸ್ಮೆಲ್ ಚೆನ್ನಾಗಿರ್ತದ ನೋಡ್ ಘಮ ಅಂತಿರ್ತದ.
ಎಷ್ಟು ಗೊಮ್ಮು ಬರ್ತಿಲ್ಲ ವಾಶನೆ ಪಪ್ಪಯಿದ್. ತಿನ್ನಕ್ಕನಕ್ಕ ಅಷ್ಟೇ ಹಂಗ ಒಂಥರ ಅದ ಬಾಳ ಟೇಸ್ಟ್ ಕೊಡ್ತದ.
ಹ್ಮ್ ಹ್ಮ್ ಚೆನ್ನಾಗಿರ್ತ,
ಇನ್ನ ತಿನ್ಬೇಕ ಅನಸ್ತದ.
ಒಂದ್ ನಿಮಿಷ ಮಾದೇವಿ ಇಲ್ಲಿ ಯಾರೋ ಬಂದಾರ ಮನ್ಯಾಗನ ನಾ ಹಚ್ಚತಿನಿ ವಳ್ಳಿ.
ಹ್ಮ್ ಸರಿ ಅಕ್ಕ ಓಕೆ.
ಹಾ ಒಂದ್ ನಿಮಿಷ ತಡಿ.
ಹ್ಮ್ ಆ ಇಡ